ನಮಸ್ಕಾರ ರೀ.
ನಮಸ್ಕಾರ.
ಏನು ಮಾಡ್ತಿದ್ದೀರಾ?
ಏನಿಲ್ಲ ಜಸ್ಟ್ ತಿಂಡಿ ಆಯ್ತು, ಕೂತ್ಕೊಂಡಿದ್ದೆ.
ಮತ್ತೆ ಹೇಗಿದೆ ಜೀವ್ನ?
ನಿಮ್ದಾಯ್ತಾ ತಿಂಡಿ?
ಮತ್ತು ನಿಮ್ದೇಗಿದೆ ಲೈಫ್?
ಚೆನ್ನಾಗಿದೆ.
ಹೌದಾ ಯಾವ್ ತರ ಹೇಳ್ತಿದ್ದೀರಾ ಚೆನ್ನಾಗಿದೆ ಅಂತ. ಯಾವ ಕಂಟೆಕ್ಸ್ಟಲ್ಲಿ ಹೇಳ್ತಿದ್ದೀರಾ?
ಯಾವ ಕಂಟೆಸ್ಟಲ್ಲಿ ಅಂದರೆ
ಹ್ಮ
ಹ್ಮ್ ಜಾಬ್ ಹೋಗ್ತನಿ, ಕೆಲಸ ಮುಗಸ್ಕೊಂಡ್ ಬರ್ತೀನಿ ತಿಂತೀನಿ ಮಲಗ್ತೀನಿ, ಮತ್ತೆ ಬೆಳಿಗ್ಗೆ ತಿಂತೀನಿ ಮಲಗ್ ರಿ ಎದೋಗ್ತೀನಿ ಅಷ್ಟೇ.
ಓಹ ಒಟ್ಟು ನೆಮ್ಧಿಯಲ್ಲಿ ಇದೆ ಅಂತ ಹೇಳ್ತಿದ್ದೀರಾ
ಹೌದೌದು
ಆ ಅನ್ನು ಮಾಡ್ತಿದ್ದೀನಿ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀನಿ ಸಂತೋಷವಾಗಿದ್ದೀನಿ ಹಹ
ಹೌದು
ಅಷ್ಟೇ ಅಲ್ಲ ಬೇಕಾಗಿರೋದು ಮನ್ಷಿಗೆ ನೆಮ್ಮದಿಗಿರೋಕ್ಕೆ ಅಂತ
ಹ್ಮ್ ಹ್ಮ
ಬಟ್ ನಾವ್ ನಿಮ್ಮಷ್ಟು ನೆಮದಿಗಲ್ಲ ಅನ್ಸ್ತತಿ
ಏಕೆ
ಯಾಕೆ ಅಂದ್ರೆ ನೀವು ಕೆಲ್ಸ ಮಾಡ್ತಿದ್ದೀರ ನಾ್ ಮಾಡ್ತಿಲ್ಲ ಬಟ್ ಏನು ಸಿಮಿಲಾರಿಟೀಸ್ ಅಂದ್ರೆ ನೀವು ತಿಂತೀರಾ ನಾವು ತಿಂತೀವಿ ನೀವು ಮಲಗ್ತೀರಾ ನಾವು ಮಲತಿವಿ ನೀವು ನಗ್ತೀರಾ ನಾವು ನಗ್ತಿದೀವಿ ಬಟ್ ಅರ್ನ್ ಒಂದ ಮಾಡ್ತಿಲ್ಲ ಅಷ್ಟೆ
ಮಾಡ್ ತಿರ ಬಿಡಿ ಮುಂದೆ
ಹೌದಾ ಎಲ್ಲ ನಿಮ್ಮ ಆರೈಕೆಯಿಂದ ಆಗಲಿ ಹ್ಮ್
ಅದೇ ಜಾಸ್ತಿ ದುಡ್ಡು ಇರೋರ ಹತ್ರ ಕಾಯಿಲೆ ಜಾಸ್ತಿ
ಹ್ಮ್
ಹ್ಮ ನೆಮ್ಮದಿ ಇರಲ್ಲ ನಮ್ಮ ಹತ್ರ ಜಾಸ್ತಿ ದುಡ್ಡಿಲ್ಲ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗೋಷ್ಟಿದೆ ಸೆಲ್ಫಿಶ್ನೆಸ್ ಇಲ್ಲ
ಹಾಂ ಹಾಂ ನಮ್ಮ ಹತ್ರ ಸೆಲ್ಫಿಶ್ನೆಸ್ಸೂ ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್ನೂ ಇಲ್ಲ
ಹ್ಮ್
ಮತ್ತೆ
ಹೇಳಬೇಕು
ಓ ನೆನ್ನೆ ಹ ಮಳೆ ಇಲ್ಲಪ್ಪಾ ಇದು ಸುಮನೆ ಮೋಡ ಆಗುತ್ತೆ ಅಂದ್ರೆ ಇ ಹೆಂಗೆ ಅಂದ್ರೆ ಒಂಥರ ಯಾರೋ ಒಬ್ರು ಮುನ್ ಬೇಜಾರ್ ರಾಗ್ತಾರೆ ಅವ್ರ ಮುಕ್ಲ್ ನೋಡ್ತಿದ್ರೆ ಮೇ ಬಿ ಇವ್ರು ಅಳ್ಬಹುದು ಅನ್ನಸುತ್ತೆ ಬಟ್ ಅಳಲ್ಲ ಅವ್ರು ಆತರ ಮೋಡನು ಹಂಗೆ ಬೇಜಾರ ಆದಂಗೆ ಅಂದ್ರೆ ಮಳೆ ಬರೋತರ ಮೋಡ ಆಗುತ್ತೆ ಸರಿನಾ ನೋಡ ಮಳೆನೇ ಬರಲ್ಲ ಆತರ ಇದೆ
ಹ್ಮ್
ಹ್ಮ್ ಮತ್ತೆ ನಿಮ ಕಡೆ ಎಲ್ಲ ಹೆಂಗಿದೆ
ನಮ್ ಕಡೆ ಎಲ್ಲಾ ಚೆನ್ನಾಗಿದೆ ಮಳೆ ಚೆನ್ನ ಬರ್ತಿದೆ
ಹೌದಾ ಹೌ ನಮ್ಮ್ ಬೆಂಗಳೂರು ಏನಾಯ್ತೋ ಏನೋ
ನ್ಯೂಸ್ ಅಲ್ಲಿ ತೋರ್ಸ್ತಾ ಇದಿದ್ದಾರೆ ಇನ್ನು ಒಂಬತ್ತು ದಿನ ತುಂಬಾ ಜಾಸ್ತಿ ಮಳೆ ಬರುತ್ತೆ ತ್ತ
ಅದ್ ನ್ಯೂಸಲ್ಲಿ ತೋರ್ಸಿದ್ ತಕ್ಷಣ ಬರುತ್ತಾ
ಬರ್ಬೋದು
ಬರಬಹುದು ಬಂದೇ ಬರುತ್ತೆ ಅನ್ನೋದಿಲ್ಲಲ್ಲ
ಊ
ಬಂದೇ ಬರುತ್ತೆ ಅಂತ ಇಲ್ಲ ಬರಬಹುದು ಅಂದ್ರೆ ಇದೆ ಪಾಸಿಬಿಲಿಟಿ ಇದೆ ಹ್ಮ ಹ್ಮ್ ಮತ್ತೆ ಏನ್ ಟಿಫನ್ ತಿಂಡಿಂದರೆ
ಪೂರಿ
ಪುರಿ
ಪುರಿ ಎಲ್ಲ ಪೂರಿ
ಪೂರಿ ಸಾಗು ಹ್ಮ ಹ್ಮ ಹಾ ನಾವ್ ಏನ್ ತಂದಿರ್ಬೋದು ಗೆಸ್ ಮಾಡ್ ತಿರ
ಪಲಾವೋ ರೈಸ್ ಬಾತೊ ತಿಂದಿರ್ತೀರಾ
ಅಲ್ಲಪ
ದೋಸೆ ತಿಂದ್ರಾ
ಇಲ್ಲ
ಚಿತ್ರನ್ನ
ಇಲ್ಲ
ಹ್ಮ
ಉಪ್ಪಿಟ್ಟು ಕೇಸ್ರಿಬಾತ್
ಓ ಓಸ್ ನೀವೇ ಮಾಡಿದ್ದಾ
ಇಲ್ಲ
ಮತ್ತೆ ಓ ಮಾಡ್ಕೋಬೋದಲ್ವಾ ನಿಮಗ್ ಬರುತ್ತಲ್ವಾ ಕುಕ್ ಮಾಡಕೆ
ಬರುತ್ತೆ ಮಾಡ್ಕೊಬೋದಿತ್ತು ಬಟ್ ಯಾಕೋ ಬೇಜಾರಾಗ್ತಿತ್ತು ಏನು ಮಾಡ್ಕೊಳೋದಪ್ಪ ಅಂತ ಯಾಕೋ ಟೇಸ್ಟು ಇನ್ನೂ ಚೆನ್ನಾಗಿರೋದೇ ಬೇಕಿತ್ತು ಓಟ ಹೋಟೆಲ ಉಪ್ಪಿಟ್ಟೆ ಒಂಥರ ಡಿಫ್ರೆಂಟ್ ಇರುತ್ತೆ ಅದಿ ಕ್ಕೆ ಹೋಟೆಲಲ್ಲಿ ಉಪ್ಪಿಟ್ಟು ಕೇಸರಿಬಾತು ತಿಂದ್ವಿ.
ಎಲ್ಲಾ ಹಂಗ್ ಆ ಶಾಪ್ಸ್ ಅಲ್ಲೆಲ್ಲ ದುಡ್ ಜಾಸ್ತಿ ಮಾಡಿದ್ದಾರೆ
ಹೌದೌದು ಇವಾಗ ಸಿಲಿಂಡರು ಅದು ಇದು ಕಮ್ಮಿ ಆಯ್ತು ಈಗ ಇರಾನ್ ಅಮೇರಿಕ ಇಸ್ರೇಲ್ ಎಲ್ಲ ಯುದ್ಧ ನಡೀತಿದೆಯಲ್ಲ
ಎಲ್ಲಾ ನಿಂತ ಹೋಯ್ತಲ್ಲ
ನಿಂತ ಇಲ್ಲ ಯಾರ ಹೇಳಿದ್ದು ನಿ ತೊಯಿತಂತ ಇನ್ ನಿಂತೋಗಿದ್ದೇನಿಲ್ಲ ಇನ್ನು ನಡೀತಿದೆ ಮೊನ್ನೆ ನೀನು ಇರಾನ್ ಕುವೈತ್ ಮೇಲೆ ಏರ್ ಸ್ಟ್ರೈಕ್ ಮಾಡತಿ ಅಂದ್ರೆ ಕುವೈತ್ ಒಂದು ಕ್ಯಾಪಿಟಲ್ ಸಿಟಿ ಇದೆಯಲ್ಲ ಅಲ್ಲಿ ಎರ್ ಏರ್ಪೋರ್ಟ್ ಇದೆ ಆ ಏರ್ಪೋರ್ಟ್ ಮೇಲೆ ಸ್ಟ್ರೈ ಅಂದ್ರೆ ದಾಳಿ ಮಾಡಿದೆ. ಹ್ಮ್ ಇದು ನ ನಡೀತಾ ಇರುತ್ತೆ ಆಮೇಲೆ ಕತರಲ್ಲಿ ಕತರ್ ಇದರಲ್ಲೂ ಏನೋ ದಾಳಿ ನಡೆದಿದೆ ಇದು ಏನು ಸ್ಟಾಪ್ ಆಗಿಲ್ಲ ಇನ್ನು ಮತ್ತ ಇನ್ನು ಅದು ಯಾವು್ದ ಸ್ಟ್ರೈಟ್ ಇದೆಯಲ್ಲ ಆರ್ಮೋದು ಸ್ಟ್ರಟ್ ಅದುಿನ್ನು ಓಪನ್ ಆಗಿಲ್ಲ ಅನ್ಸುತ್ತೆ ಅದಕ್ಕೆ ಇನ್ನುೂ ಆಯಿಲ್ ಇರಬಹುದು ಗ್ಯಾಸ್ ಇರ್ಬಹುದು ಸಪ್ಲೈ ಕಮ್ಮಿ ಇದೆ ಇಲ್ಲಿ ಗ್ಯಾಸ್ ಬೆಲೆ ಬೆರೆ ಜಾಸ್ತಿ ಆಯ್ತು ಕಮರ್ಷಿಯಲ್ ಸಿಲಿಂಡರ್ದು ಹಂಗಾಗಿ ಎಲ್ಲಾ ಹೋಟೆಲ್ಗಳಲ್ಲಲ್ಲ ಎಲ್ಲಾ ತಿಂಡಿ ತಿನಿಸುಗಳದು ರೇಟ್ ಜಾಸ್ತಿ ಮಾಡಿಬಿಟ್ರ
ಹ್ಮ್
ಹ್ಮ್ ಮೊದ್ಲೆಲ್ಲಾ ಮೂವತ್ತು ನಲ್ವತ್ತು ರೂಪಾಯಿ ಇತ್ತು ರೈಸ್ಪಾತು ಇವಾಗೆಲ್ಲಾ ಐವತ್ತು ಐವತ್ತೈದು ಹಿಂಗ ಆಗಿದೆ ಇವ ನಾವು ಏನು ಮಾಡಂಗಿಲ್ಲ ತಿನ್ಬೇಕು ಅಂದಾಗ ತಿನ್ಬೇಕು ಆಗಿರತ್ತಲ್ಲ ಅವ್ರಿಗೂ ಪಾಪ ಇವಾಗ ಅವರು ಇವಾಗ ಒಂದ್ ಸಾವಿರ ಒಂದುವರೆ ಸಾವಿರಕ್ ಬರೋ ಸಿಲಿಂಡರ್ ಮೂರ್ ಸಾವಿರ ಕೊಟ್ಟ ತಗೊಂತಿದಾರೆ ಅಂದ್ರ ಇವಾಗ ಅವ್ರು ಎಲ್ ದುಡಿತಾರೆ ಹೇಳ್ರ ಅವ್ರು ಲಾಸ್ಟ್ ಮಾಡ್ಕಂಡ ಯಾವ ಹೋಟ್ಲ್ನರು ಲಾಸ್ಟ್ ಮಾಡ್ಕೊಂಡು ಊಟ ಕೊಡಕ್ ಹೋಗ್ತಾರೆ ಹೌದಲ್ಲ ಅವರು ಏನಾರರು ಒಂದ್ ಎರಡ್ ಕಾಸ ದುಡಿಬೇಕು ಅಂತಾನೇ ಬಂದಿರ್ತಾರೆ ಹ್ಮ್
ಮತ್ತೆ ನಿಮ್ದ್ ಎಕ್ಸಾಮ್ ಹೇಗ ಆಯ್ತು ತ್ತು
ಎಕ್ಸಾಮು ಚೆನ್ನಾಗ ಆಗಿದೆ ಬಟ್ ಟಫ್ ಇತ್ತು
ನಾನು ನನ್ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಎಕ್ಸಾಮ್ ಅವ್ರು ಬರೆಯೋಕ್ಕೆ ಹೋಗಿದ್ರು ನಾನು ಜಸ್ಟ್ ಮೋಟಿವೇೇಶನ್ಗೆ ಹೋಗಿದ್ದೆ ಅವ್ರು
ಓ ಹ ನೀವುಾಗ ಮರ್ ನೋಟಿಕೇಶನ್ ಕೊಡಕ್ಕೆ ಬೇರ ಹೋಗತೀರ ಅನ್ನೇ
ಹೌದೌದು
ಕೊಟ್ರಿ ಅಲ್ಲಿ
ಏನು ಕೊಡ್ಲಿಲ್ಲ ಹೋಗ್ಬಿಟ್ಟು ಅವ್ರ ಜೊತೆ ತಿನ್ಕೊಂಡು ವಾಪಸ್ ಬಂದೆ
ಮತ್ತೆ ಮೋಟಿವೇಶನ್ ಕೊಡಕ್ ಹೋಗಿದ್ದ ಅಂದ್ರೆ ಮತ್ತೆ ತಿನ್ಕ ತಿನ್ನಕ್ ಹೋಗಿದ್ದೀರ ನಾವಿ ಗೊತ್ತು ಅವ್ರ ಪಾಪ ಕರ್ಕೊಂಡ್ ಹೋಗಿರೋ ಇದಕ್ ಬಿರಿಯಾನಿ ಪಲಾವ್ ಮಸ್
ಅವ್ರೇನ್ ಕೊಡಿಸಲಿಲ್ಲ ನಾನೇ ಸ್ ಒಟ್ಟಿಸಿದೆ
ಹೌದಾ
ಯಾವುದು
ಅದ ಹೆಂಗೆ ಕರ್ಕ್ ಹೋಗ್ರರು ಕೊಡ್ಸೆ ಕೊಡ್ಸ
ಹ್ಮ ತುಂಬಾ ಜನ ಪೇರೆಂಟ್ಸ್ ಬಂದಿದ್ರು ಮಕ್ಳ ಜೊತೆಗೆ
ಹಾ
ಬಿೇಡಕೆ ಆಮೇಲೆ ನನ್ನಲ್ಲಿ ಕೂತಿದ್ದೆ ಒಬ್ರು ಮಾತಾಡ್ತಾ ಇದ್ರು ಇಬ್ರು ಪೇರೆಂಟ್ಸು ಅವ್ರೇನೋ ಕೇರಳದವ್ರಂತೆ ಸೊ ಇಲ್ಲಿ ನಮ್ಮ ಬೆಂಗಳೂರಿಗೆ ಬಂದ್ಬಿಟ್ಟು ಏಯ್ಟೀನ್ ಇಯರ್ಸ್ ಏನೋ ಆಗಿದೆ ಅಂತ ಮಾತಾಡ್ತಾಯಿದ್ರು ಹ್ಮ್
ಇ ಏನ್ ಅದು ಎಕ್ಸಾಮ್ ಆಯ್ತು ತುಂಬಾನೇ ಟಫ್ ಇತ್ತು ಎಷ್ಟೋ ಜನ ಲಾಸ್ಟ್ ಅಟ್ಟೆಂಪ್ಟ್ ದ್ದಾರಲ್ಲ ಪಾಪಾ ಬಾಳ ಬೇಜಾರಗ್ಬಿಟ್ರು
್ಮ ಪ್ಯಾಟ್ರನ್ೇ ಚೇಂಜ್ ಇತ್ತು ಅಂತ ಹೇಳ್ತಾ ಇದ್ರ.
ಹೌದೌದೌದು. ಬ್ಯಾಟ್ರರ್ ಒಂಥರ ಡಿಫ್ರೆಂಟಾಗಿಿತ್ತು ಅದೊಂಥರ ಹಗೆ ಏನೂ ಲೈಕ್. ಹ ಅ. ಕ್ರೆಡಿಟೇಬಲ್ ಆಗಿತ್ತು.
ಹ್ಮ್ ಆದ್ರೆ ರಿಸಲ್ಟ್. ಯಾವಾಗ ಬರುತ್ತೆ.
ಇನ್ನೊಂದು. ಟೆನ್ ಡೇಸಲ್ಲಿ ಬರ್ಬೋದು. ಹ್ಮ್.
ಮೇನ್ಸ್ ಯಾವಾಗಿದ್ದ.
ಇನ್ಸ ಆಗಸ್ ಅಲ್ಲಿ ಇದೆ. ಆಗಸ್ಟ್ ಇಪ್ಪತ್ತೊಂದೈ. ತಾರಕ.
ಬ ನ ನ.
ಹ್ಮಞ ಹ್ಞ ಮತ್ತೆ.
ಮತ್ತೆ ಹೇಳ್ಬೇಕು.
ನೀ ಬ ಎಾಮಿ ಪ್ರಪ.
ನಾ ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇಲ್ಲ.
ಇಲ್ಲ ವರ್ಕ್ ಮಾಡ್ಕೊಂಡ ಪ್ರಿಪೇರ್ ಆಗ್ಬೋದಲ್ಲ. ನಿಮ್ದು ಯಾವ್ದಾರೂ ನಿಮ್ ಪ್ರೊಫೆಷನಲ್ಗೆ ತಕ್ನಾಗೆ. ನಿಮ್ ಪ್ರೊಫೆಷನಲ್ ಯಾವ್ದಾರು ಗೌರ್ಮೆಂಟ್ಂದ ಕಾಲ್ ಫಾರ್ಮ್ ಮಾಡಿದ್ರೆ.
ನನ್ ಫ್ಯೂಚರ್ ನನ್ ಲೈಫ್ ಎಕ್ಸಾಮಿಗ್ ಪ್ರಿಪೇರ್ ಆಗ್ತ. ಪ್ರಜನೆ.
ಅಂದ್ರೆ.
ವೈಫ್ ಆಗೋಕೆ ಮದರ್ ಆಗೋೆ.
ಹ್ಮ್ ಅದ್ರಲ್ಲಿ ಏನ್ ಅದ್ರಲ್ಲಿ ಅದಕ್ಕೇನ್ ಪ್ರಿಪೇರ್ ಆಗೋದು.
ರಿಚಕೆ.
ಓ ಇದು ಪ್ರಿಪೇರಾ. ಪ್ರಿಪೇರ್ನೆಸು. ಹ ಈ ಮಾಡ್ಕೊಳ್ಳಿ ಯಾವ್ದಾದಾರ ಸೆಂಟ್ರಲ್ ಗೌರ್ಮೆಂಟ್ಲ್ಲ ಎಲ್ಲ ಬಿಡ್ತಾರಲ್ಲ ನಿಮ್ಗೇನು. ಬಿಡ್ತ. ಈ ಥರ ಏಮ್ಸಲ್ಲಿ ಇ ಎಸ್ ಐಯಲ್ಲಿ.
ಕಾಲ್ ಆಗುವದು.
ಹಾಲ ಕಮ್ಮಿ ಇವಾಗ ಪ್ರಿಪೇರ್ ಆದ್ರೆ ನಿಮಗೆ ಒಂದ್ ನಾಲ್ೆಡ್ ದಿವ ಸಿಗ್ತಕ್ ಆಗುತ್ತೆ ಮತ್ತೆ ಎಕ್ಸಾಮ್ಸ್ ಏನಾರರು ಸಡನ್ ಆಗ ಬಿಟ್ರೆ ಪರ್ದು ಆಗ್ಬೋದಲ್ಲ ಯಾರಿ ಗೊತ್ತು ಲಕ್ಕ ಇದ್ರೆ ಹ್ಮ ಒಂದಳ್ಳೆ. ಕೆಲ್ಸಕ್ಕೆ ಸೇರ್ಕೊಬೋದು ಪ್ರೈವೇಟಲ್ಲಿ ಹಿಂಗೆ ಬೆಳಗಿಂದ ಸಂಜೆ ತನಕ ಇದು ಮಾಡೋದು ಅವರೇನು ಗೌರ್ಮೆಂಟಲ್ಲಿೋದ್ರೆ ಒಂಚೂರು ಪೀಸ್ಫುಲ್ಲಾಗಿ ಇರ್ತೀವಿ ಒಂದು ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ ಮತ್ತು. ಮ ಬೇರೆ ಅಲವೆನ್ಸಸ್ ಎಲ್ಲ ಇರುತ್ತೆ ಹೌದಲ್ಲ.
ಅದಕ್ಕೆ ನೀವು ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದ್ದೀರಾ
ಹೌದೌದು ಪ್ರೈವೇಟಲ್ಲ ಆದರೆ ಯಾವ ಬೇಕಾದರೂ ನಮ್ಮನ್ನು ತೆಗಿಬೋದು ಹೌದಲ್ವಾ ಬಟ್ ಗೌರ್ಮೆಂಟಲ್ಲಿ ಹಂಗಲ್ವಲ್ಲ ಸುಮ್ಮನೆ ಸುಮ್ಮನೆ ಅವ್್ರೇನುೂ ತೆಗಿಂಗಿಲ್ಲ ನಮ್ಮದು ನಮ್ಮದು ಕ ಏಜ್ ಆಗೋ ತನಕ ಇರಬೇಕು ಇಕಂತಾರೆ ಮತ್ತು ಅದೇ ಜಾಬ್ ಸೆಕ್ಯುರಿಟಿ ಚೆನ್ನಾಗಿರದ
ಹ್ಮ್ ಊರ್ ಕಡೆ ಹೋಗಿಲ್ಲ
ಇಲ್ಲ ಹೋಗ್ಬೇಕು ಸರಿ ಮತ್ತೆ ಟಿಫನ್ ಆಯ್ತು ಅಂದ್ರ ಅಲ್ಲ
ಆಯ್ತು ನಾವುದು ಹೋಟೆಲ್ಲ್ಲಿ ತಿಂದೆ ಹ್ಮ
ಸರಿ ಆಯ್ತು ತಗೊಳ್ಳಿ ಮಾಡೋಣ ನೆಕ್ಸ್ಟ್ ಯಾವಾಗಲಾದರೂ ಫೋನ್
ಸರಿಯ್ತ